ಹಲೋ ಹಲೋ ಹರಾಮ್ ಅದಿ ಅಣ್ಣ
ಆರಾಮ್ ಅದಿನಿ ನೋಡಪ್ಪಾ ನೀ ಆರಾಮ್ ಅದಾ
ಹಾ ನಾನ್ ಹರಮಣ್ಣ
ಮತ್ತೆ ನಡದ ಸಮಾಚಾರ ಏನಿಲ್ಲ
ಮತ್ತೆ ಹೇಳಣ್ಣ ಸ್ವಲ್ಪ ಪಿ ಪ್ರಾಕ್ಟೀಸ್ ಮಾಡಕೊತೀನಿ
ಹಾ ಹಾ ಮತ್ತ್ ಮಳೆ ಬಳಿ ಹೆಂಗ ನಡ್ದ ಆ ಕಡೆ
ಹಾ ಮಳೆ ಬೆಳೆ ಆಗ ಬಾ ಮನೆಗೆಲ್ಲಾರ ಮನೆ ಕೆಲಸ ಮಾಡಿದ್ರೆ ಮಳೆ ಬೆಳಿ ಮುರಿಕತಾರಲ್ಲ ನಮ್ಮ ತಮ್ಮ ನಮ್ಮ ಅಪ್ಪದಿರು ಎಲ್ಲ ಕೆಲಸ ಮಾಡ್ತಾರೆ ಮಳೆ ಹೊಲದಾಗ ನಾನು ನಾನ ಈ ಸದ್ದ ರಾತ್ರಿ ಬರ್ತಾನ ಹುಡುಗ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತೀನಿ ಫಿಸಿಕಲ್
ಹ್ಮ ಹ್ಮ್ ಹ್ಮ್ ಎಲ್ಲಾ ಸ್ಟಡಿನೆ ಲ್ಲ ಫಿಸಿಕಲ್ ಯಾವ ಅಪ್ಲಿಕೇಶನ್ ಹಾಕಿರ
ಹಾ ಇದು ಪಿ ಎಸ್ ಎ ಅಪ್ಲಿಕೇಶನ್ ಹಾಕಿನಿ ಅಣ ಮೆನ್ನೆ ಫಿಸಿಕಲ್ ಕರೆದಾರ ಇನ್ನೊಂದು ಎರಡು ದಿನದಾಗ ಆದ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ರಾತ್ರಿ ಮಾಡತನ ಕುಡ್ರಿ ಬರೆ ಪಿಸ್ತೂಲ್ ಪ್ರಾಕ್ಟೀಸ್ ಮಾಡದು.
ಹೌದು. ಏನಾದ್ರು ಮಾಡನ ಪೋಸ್ಟು. ಜಾಸ್ತಿ. ಅದ್ರಗಾ ಜಾಸ್ತಿ ಪೋಸ್ಟು. ಕಮ್ಮಿಯಾವ ಅಪ್ಲಿಕೇಶನ್ ಹಾಕೊಂಡ ಬಂದ್ವಿ ಜಾಸ್ತಿ ಆದಗ್ಬಿಟ್ರ ಅದರಾಗ. ಈಗ ಪೋಸ್ಟ್ ಎಸ್ಟ್ ಬಿಟ್ಟಾನ ಅದ್ರಾಗ ಪೋಸ್ಟ್ ಎಸ್ಟ್ ಖಾಲಿ ಅದಾವ ಅದ್ರಾಗ.
ಪೋಸ್ಟ್ ಎಸ್ಟಿದವ್ ಒಂದು ಆರನೂರು ಪೋಸ್ಟವಾ.
ಆರನೂರ ಪೋಸ್ಟಿಗ್ ಅಪ್ಲಿಕೇಶನ್ ಎಷ್ಟ ಆಗಿದವ ಅವ್ರ.
ಅಪ್ಲಿಕೆೇಶನ್ ದುಡ್ಡ ಲಕ್ಷ ಮೇಲೆಗೆ.
ಹ ಮತ್ ಆರ್ನೂರ್ ಪೋಸ್ಟಿಗೆ ದೇಡ್ ಲಕ್ಷ ಅಪ್ಲಿಕೇಶನ್ ಅಂದ್ರ ಬಾಳ ಎದುರು ಬಿಳ್ತದ.
ಹ ಮತ್ತೆ ಸುದ ಎಲ್ಲರೂ ಅಪ್ಲಿಕೇಶನ್ ಹಾಕಿರಂತಂದ್ ನಾವ್ ಹಾಕ ಬಿಟ್ರೆ ಹಂಗಣ ಸುದ ಹಾಕ್ಲೇಬೇಕಲ್ಲ.
ಹ ಮತ. ಹಾ ಏ ಬೇರೆ ಏನಾರು ಟ್ರೈ ಮಾಡ್ಬೇಕಿತ್.
ಮತ್ತ ಬೇರೆ ಏನಾದ್ರು ಟ್ರೈ ಮಾಡಿ ಆದ್ರಗಾ ಕಾಂಪಿಟೇಷನ್ ಜಾಸ್ತಿ. ಸರಿ ಸ್ಯಾಗನ್ಸ ಸ್ವಲ್ಪ ಎಷ್ಟು. ಹೈಯೆಸ್ಟ್ ಕ್ವಾಲಿಫಿಕೇಶನ್ ಆತಲ್ಲ ಸ್ವಲ್ಪ. ಈಗ ಹಾಕ ಮಂದಿ ಕಡಿಮೆ ಮತ್ತೆ ಸೆಕೆಂಡ್ ಪಿಯುಸಿ ಮೇಲೆ ಬಿಡ್ತಾರ ನಾವು ಪಿ ಸಿ ಆಯ್ತ್ ಎಸ್ ಡಿ ಆಯ್ತ್ ಅವ ಆಯ್ತ್. ಅವವು ಏನಿಲ್ಲ ಅಂದ್ರ ಮೂರ್ ಲಕ್ಷ ಮೇಲ್ ದಾಟಿರ್ಥವ. ಮೂರ್ ನಾಗರ ಮಾಡಲ್ ಇರ್ತತ್ತು ಅಪ್ಲಿಕೇಶನ್.
ಹ ಅಷ್ಟು. ಹಾ ಹಾ ಹಾ ಹಾ ಹಾ.
ಹ್ಮ್ ಕಡಿಮೆ ಅಂದ್ರೆ. ಮಂದಿಗೆ ಎನ್ ಜಾಸ್ತಿ ನಾಲಜ್ ಗೊತ್ತು. ಚತ್ತರ್ ಲಾಸ್ಟ್. ಓದಿರ್ಲ ಅದ್ರ ಬಗ್ಗೆ.
ಹ್ಮ.
ಎರಡು ಪೇಪರ್ ಇರ್ತಾವಲ್ಲ ಹ್ಮ. ಸ್ವಲ್ಪ ಸ್ವಲ್ಪ ಪೇಪರ್ನ ಹಾರ್ಡ್ ಇರ್ತಾವಲ್ಲ.
ಹ್ಮ ಹ ಹಾ ಹಾ.
ಹಿಂಗೆ ಹಿಂಗೆ ಮಾಡಿ ಸ್ವಲ್ಪ ಒಂದ್ ಅರ್ಧ ಮಂದಿ ಆ. ಹಾ ಹಾಕಿರಲಿಲ್ಲ.
ಹಾ ಹಾ ಹ ಹ ಹಾ ಇದ್ರಾಗ ಗೊತ್ತಿರಲ್ ಬಿ ತಗ ಅಪ್ಲಿಕೇಶನ್ ಎಷ್ಟು ಮಂದಿಗೆ ಎನ್. ಕೊಟ್ಟಾರಂತ ಇದ ಇದು ಗೊತ್ತಿಲ್ಲ.
ಹ್ಮ ಒಂದ್ ದಿವ್ಸ ಮಂದಿ ಾಗ ಸಬ್ಜೆಕ್ಟ್ ಏನ ಗೊತ್ತಿರಲ್ಲ ಹ ಮತ್ತ ಒಂದ್ ದಿವಸ ಮಂದಿ ಆದತ್ರ ಒಳಗ ಏನ್ ಓದ್ಲ್ಕೊಂಡ ಗೊತ್ತಿರಲ್ಲ ಇಥರ ಬಾಳ ಮಂದಿ ಇರ್ತಾರ ಅವ್ರಗ ಒಂದ ಏನ ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ತುಂಬಾ ಮಂದಿ ಇರ್ತಾರ ಒಳಗೆ
ಹಾ ತರ್ಟಿ ಪರ್ಸೆಂಟ್ ಅಷ್ಟ ಕಂಪಟಷನ್ ಅಣ್ಣ ಅಂಡ್ರೆಡ್ ಮಂದ ಇದಾಗ ಅಂದ್ರೆ ಒಂದು ಮೂವತ್ಂದಿಗೆ ಅಷ್ಟೇ ಕಂಪಿಟ್ಟ ಹಾ ಹಾ
ಹ್ಮ್ ಅಷ್ಟೇ ಯಾವನ್ ಚಲೋ ಹೋದ್ಯದ ಅವನ್ ಕ್ಲಿಕ್ ಆಗ್ಸಾ ಮತ್ತ ಯಾರ್ು ಫಿಸಿಕಲ್ ಮಾಡಿರ್ತ ಅವ್ರ ಕ್ಲಿಕ್ ಅದ
ಹ್ಮ್್ಮ ಫಿಸಿಕಲ್ ಅನಪ ಏನ ಮಾಡ್ ಅಪ್ಪಬದು ಎಗ್ಾಮ ನೋ ಏನ್ ಎಕ್ಸಾಮ್ ಸ್ವಲ್ಪ ಏನ ಪ್ರಾಕ್ಟೀಸ್ ಮಾಡಿದೀವ ಅಂದರು ಆಗ್ತದ ಅದನ್ ಹ್ಮ ಹ್ಮ್ ಹ್ಮ್ ಹ ಅದ್ರಂದ್ರ ಆ ನೋ ಸಟ ಎನ್ ಕಾಂಪಿಟೇಷನ್ ಇದ್ದಂಗಿರಲ್ಲನ್ ಏನಂದ್ರೆ ಹದಿನೈದು ಪರ್ಸೆಂಟ್ ಅಷ್ಟೇ ಕಾಂಪಿಟೇಷನ್ ನನ್ಗೆ ಹಾ ಹದೋ್ರಿಗೆ ಬಿಟ್ರುರು
ಹ್ಮ ಹ್ಮ ಅದರ ಸಲಂತ ಆಯಕತ ನಾನು
ಸ್ವಲ್ಪ ಚಲೋ ಟ್ರೈ ಮಾಡ ಆಗ್ತದ ಏನ್ ಟೆನ್ಷನ್ ಇರಲ್ಲ ಅದಕ್ಕೆ ಇದಯ್ತ ಅಂದ್ರ ಆರಾಮ್ ನಡತದ ಏನ್್ರಿಕೆ ಕಿರಲ
ಹ್ಮ್ ಇದೊಂದಪ್ಪ ಇದೊಂದ್ ಆಯ್ತ ಅಂದ್ರ ಮತ್ತ ಕಡೆ ನಡಿದ ಸಂಸಾರ ಜೀವನ
ಹ್ಮ್
ಹ್ಮ್ ನಾನು ಬಾಳಸ ಕುಂತಂಗ ಹೊಡಿಬೇಕಂತ ಅನ್ಗಸಂದ ಇದಟ್ರ ಮಾಡ್ಕಿಬೇಕಂತ ಅಂದಗಸಂದ
ಹಾ ಅದ್ ಮಾಡ್ಕೊಂಡೆ ಅಂದ್ರೆ ನಿನ್ ಅರಾಮ್ ನೋಡಿ ಇಲ್ಕಂದ್ರ ಬಾಳಏ್ ಬಿಡತ್ ನೋ ಅ್ರ ನಿಮ್ ನಿಮ್ಮ ಅಪ್ಪಗ ಮಾಡಕ್ ಬರ ಅವದು ಯಾರ ವಯಸ್ಸಾಗಿರ್ಬೇಕು
ಎಲ್ಲಾ ವಯಸ್ಸ್ ಈಗ ಏನ್ ಕೆಲ್ಸ ಮಾಡಲ್ಲ ಏನಲ್ಲ ಅಂದ್ರ ಅಂದ್ರೆ ಹೊಲ್ಕ್ ಕೋತಾರ ಬರ್ತಾರ ಹೊಲ್ಂಗ ಕೆಲ್ಸ ಎಲ್ಲಾ ಮಾಡ್ತಾರ ನೀರ್ ಬಿಡತದ್ ಬಿಡದ ಅಂದ್ರ
ಹ ಹಳೆ ಮಂದಿ ಸುಮಕುಂದ್ರಲ್ಲ ಹಳೆ ಮಂದಿ ಸುಮಕುಂದ್ರಲ್ಲ ಏನನ್ ಏನನ್ ಕೆಲ್ಸ ಮಾಡ್ತ ಇರ್ಬಾಪ ಅವ್ರಿಗೆ ಇರ್ತಂದ್ರ ನಡೆಲ್ಲ್ರರಿಗೆ
ಹ್ಮ್ ಆ ಅಂದ್ರ ವಜ್ಯವಾರ ಕಾಲಮ್ಮಪ್ಪಗ
ಹಾ ವಜ್ಜಂಗ ಬರ್ತರಿ ವಯಸ್ಸಾಯ್ತಲ್ಲ ವಜ್ಜ ಹೆಂಗ್ ಬರ್ತಾರ
ಹ್ಮ್ ಅದೇದ ಒಂದಿವ್ಸ ತನ ಅವ ಎತ್ಕೊಳ ಮೆಸ್ತಾನ ಹ ಮತ್ತ ಅದ್ ಬಿಟ್ರ ಹ್ಮ ಅದ ನೀರ್ ಬಿಡೋದು
ಹ ನೀರು ಬಿಡ ವ್ಯವಸ್ೆ ಮತ್ತೆ ಎಿಡಿ ಗಿಡೆ ಇಡಕಂದ್ರೆ ಟಂಕ ಪನೆ ಆಗ್ತಾನೆ ಎಡಿ ಗಿಡ ಹೊಡಕ್
ಹ್ಮ್ ಅದೆಲ್ಲಾ ಅ ಅಂತ ಅಂತದ ಏನ ಕೆಲ್ಸ ಹೊದಕ್ ಕೆಲ್ಸ ಬಂದಂದ್ರ ನಾನ್ ಸ್ವಲ್ಪ ಎಲ್ಪ್ ಮಾಡ್ತೀನಿ
ಹ್ಮ್ ವಜ್ಜಿ ಕೆಲ್ಸ ಇದ್ರೆ ನೀನು ಓಡದದು ಹತ್ತವರದು ಹ ತವರದು
ಕೊುಲೆರ್ ನೀ ಆತ ಆಗೆಸೆ
ಹಾ
ಹ್ಮ್ ನಡದ್ ಕೆಲ್ಸ ಹೋದಾಗ ನಡ್ದ ನಾನನ್ ಹತ್ರ ಇಲ್ಲಿ ರೂ ಮಾಡಿಬಿಟ್ಟಿನಿ ಯಾವಾಗನ ಕೆಲ್ಸದಾಗ ಅಷ್ಟೇ ಊರ್ ಕಡೆ ತ ಇನ
ಹಾತ ಮಲ್ಲ ಅತದೆ ಅಲ್ಲ
ಊರಿವಂದರ ಊರಗ ನಂ್ ಹಓದು ಸರ್ ನಮ್ಮ ಕ್ಲಾಸ್ೆಂಟ್ಸ್ ಅವಲ್ಲ ಅದೆಲ್ಲಾ ಸಾಲಿ ಪುಟ್ಟ ಅವಲ ಮನಿ ಕೆಲಸ ಮಾಡ್ತಾವ ಓದ್ ಅಂತ ಅಂದ್ರ ಬಾರ್ ಸ್ವಲ್ಪ ಹೊರ್ಗ ಬರಾಮ ಆ ಕಡೆ ಈ ಕಡೆ ಕರ್ಕೊಂಡ್ ಹೋಗೋದು ಅದೆಲ್ಲಾ
ಆ ಓಡಾಳ ಕೆಲ್ಸವೇ ನೋಡಲ್ಲಾ ಓಡಾಳ ಕೆಲಸ ಮಾಡಸ್ತಾರ
ಅದೇ ಪಾಲತಿ ಕೆಲ್ಸ ತಸ ಊರಲ್ಲು
ನದು ನೋಡ್ಕೊಂಡು ತ್ತರ್ಬೇಕು ಏನ್ ಸ್ಟಡಡಿ ಅದ ಏನ್ ಮಾಡ್ಕೊಂಡ್ ಬರ್ತಿರ್ಬೇಕು ಯಾವ್ದನ್ ಒಂದು ಹತ್ತದೆ ಅಂದ್ರೆ ಆ ಗೊತ್ತಾಗ್ತ ಅವ್ರಿಗೆ
ಹ್ಮ್ ಆಲ್ಮೋಸ್ಟ್ ಅಲ್ಲ ಎಲ್ಲ ನಮ್ ಬ್ಯಾಸನ ಎಲ್ಲ ಓದದೆೇ ಬಿಟ್ರ ಈಗ ಹ್ಮ ಇ ನಾನ್ ನಾಕೈ್ ಜನ ಇರ್ಬೇಕ ಅಷ್ಟನ ಎಲ್ಲ ಹೋದಾರ ಈಗ ಆ ಕಡೆ ಈ ಕಡೆ ಇದಗೆಸಂದ
ಅದ ಏನೊಂದ್ ಚಲಾಗಬ್ರ ಇರ್ತಾರ ಏನೊಂದ್ ಮಾಡ್ಬೇಕಕ್ ಪ ನಾ ಅಷ್ಟೇ ಮಂದಿ ಇರ್ತ ನಾಕ ಮಂದಿ ಮತ್ ಮತ್ತ ಎಲ್ಲಾರೂ ಓಡಾಳ ಮಾಡ್ಕೊಂಡ್ ಕುಂತರು ಏನ ಆಗಲ್ಲ ಅವ
ಅಂತಾರ ಮತ್ ತಿಿಂದ ಫ್ಯಾಮಿಲಿ ಸಪೋರ್ಟ್ ಇರ್ತವ ಕೆಲವೊಬ್ರಗ ಕೆಲೊಬ್ರ ಮನಯಾಗ ರೊಕ್ಕ ಇರ್ತಾವ
್ಮ ಮಾತ್ರ ನತ ತಿರೆಗಾಾಲ ತಿರಗಾಳ ನತೋ
ಹ್ಮ್ ಅಂತವೇ ನಡ್ದ್ ಈಗ ನಾ ನಮಗ ಒಂದ್ ಸ್ವಲ್ಪ ಯಾಕ ಬ್ಯಾಕ್ ಆದಂತ ಒಂದ ನಮ ತಮ್ಮ ಸ್ವಪ ಚೊಲೋ ಕೈ ಬಂದ ಅವ್ ಸ್ವಲ್ಪ ಹೊದ ಮನ ಕೆಲ್ಸ ಮಾಡ್ತಾನ
ಹ್ಮ್ ಹ್ಮ್ ಇನ್ನು ತಮಗ ನ್ ಸ್ಟಡಿ ಆಕಿಲ್ಲನ್ ಮತ್ತ
ತಮ್ಮ ಆಗ ಹತ್ತನ ಕ್ಲಾಸ್ ಫೇಲ್ ಆಗಿಬಟ್ಟ ಫೇಲ್ ಸಾಲಿನ ಬಿಟ್ಟ
ಹಾ
ಅಲ್ಲಿಸಂದ ನ ಸಾಯಿ ಹೊಲ್ಲ ಅಂತಂದ ಆಯ್ತ್ ನಮ್ಮ ಅಪ್ಪ ಸಾಲಿ ಹೊಲ್ಲ ಅಂದ್ರ ನಡಿ ಹೊಲಕ್ ನಡಿ ಅಂತಂದ
ಮತ್ತತ್ ಹಂಗೆ ಅ ಮತ್ತತ್ ಮಳದಾಗ ಹಂಗೆ ಇರ್ತದ ಮತ್ ಸಾಲ ಅಂದ್ರೆ ನಡಿ ಹೊಲ್ಕಂತರಿಸ
ಹ್ಮ ನಾವ ಒಬ್ಬ ಸ್ವಲ್ಪ ಚಲೋ ಟೆಂತ್ನಾಗ ಒಂದ್ ಅರ್ವತ್ತ್ ಮೂರ್ ಮಾಡಿದೆ
ಹಾ ಪಿಯುಸಿದಾಗ ಅಷ್ಟು ಬಂತ ಪಿಯುಸಿ ಪಿಯುಸಿದಾಗ ಎಷ್ಟು ಬಂತ
ಅದ ಪೀಸ ಒಂದ ಎಪ್ಪತ್ತು ಎಂಟನಾಯದ
ಚಲೋ ಅದಲ್ ಮತ್ತ ಟೆಂತ್ ಕಿಂತ ಪಿಯುಸಿ ಇ ಚಲೋ ಇದೆ ಅಂದ್ರ ಮತ್ತತ್ ಪಾಡಲ್ಲ ಮತ್ತ ಅಲ್ಲಸ ನಿ ನಿಮ್ಮ ಅಪ್ಪಗ್ ಗೊತ್ತಾಗಿರ್ಬಕ್ ಮತ್ತ
ಹ್ಮ್ ಅದಕ ಊರನ ಮಂದಿ ಒನ್ ಸ್ವಲ್ಪ ಅಂದ್ರ ನಮ್ಮ ಪ್ಪಗ ಸುಮ್ಮನೆ ಈ ಇವೆಯಿನ್ಗ್ ಓದತಾನ ಇವಿಗೆ ಒಸಂತಾನ ನ ಬದಕಿ ಅವರು ಮಾತ್ರಲ್ಲಿಫೋನ್ ಕಸಂದು ಪೋಸ ಕುಂತಾನಗ
ಹ್ಮ್ ನೋಡಿ ಮೀನು ಚಲೋ ಆ ಮತ್ ಮೀನು ನಿಮ್ಮ ಅಪ್ಪನ ಮರ್ಯಾದಿ ಉಳ್ಸ್ದ
ಹ್ಮ್ ಈ ಸದ್ಯೆ ಪಿಸಿಕಲ್ ಕತಾರೆ ಪಿಸಿಕಲ್ ಪಾಸ್ ಆದ್ಂತ ಆದ್ ನ ಪಿಸಲ್ ಅವಾಗ ಒದ್ಸತಿ ಹಾಕ ಅವಾಗ ಪಸ್ ಫಿಸಿಕಲಿ ತಿನ್ನಲ್ಲನನಗೆ ಇವತ್ ಎಕ್ಷಮಡೇ
ಹಾ ಆನ್ಲೈನ್ ಕೋಚಿಂಗ್ ಗಿಚಿಂಗ್ ಮಾಡೋಬೇಕಿತ್ತುಲ್ಲ ಮತ್ತೆ
ಎಲ್ಲ ಆನ್ಲೈನ್ಲ್ಲ ಎಲ್ಲ ಆಫ್ಲೈನ್ ಕೋಚಿಂಗ್ ತಗೊಂಬಂದಿ ಹೋಗ್ ಒಂದ ಆರು ತಿಂಗಳುದು ಅದೆಲ್ಲ ಸಿಲೆಬಸ್ ಅವರೆಲ್ಲಾ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿಕ ಕೊಟ್ರ ಈಗ ಬುಕ್ಸ್ ನಾವ
ಹಾ
ಅದೇ ಬುಕ್ ರೆಫರ್ ಮಾಡೋದು ದ ಕಿಸ್ಕೊನದ ಮ ಕರೆಂಟ್ಪರ್ಸದ ಓದೋದ
ಸಪ್ತ ಸ ನಾರಾಯಣ
ಹ್ಮ್
ಈಗೆಲ್ಲ ಹೊರಗಿದ ನೀ ಇಲ್ಲ ಮುನ್ನಾಗಿದೆ
ಇಲ್ಲ ರೂಮ್ ನ ಹಗನಣ ನಾನ್ ಊರ ನೋೋಗಿಲ್ಲಣ
ಹ್ಮ್ ನನ್ ಕೆಸ ಸಮ್ರ ಅಷ್ಟ ಗತ್ತಾನ
ಹಾ ಕೆಲಸ ಬಂದಾರೆ ಅವರೇಸ್ಾರ ಮಣಿ ಮಣ್ಣೇಸ ಪೋನು ಬಾರಪ್ಪ ಒಂದ್ ಎರಡು ದಿನ ಸ್ವಲ್ಪ ಕೆಲಸ ಮಾಡ್ಬೇಕಂತ ಅಂತಾರೆ
ಹ್ಮ
ಹೋಗದ ಬರದ ನೋಡ್ರ ಅಂದ್ರೆ ಜಾಸ್ತಿ ಹೋಗದ್ ಬರದಿಲ್ಲ ನಲ್ಲಿ ಅವಾಗನ ಹಬ್ಬಕ್ಕ ಹುಣಮಗಿ ಅಂದ್ರ ಊರ ಏನ್ ಸ್ವಲ್ಪ ಇದಿರ್ತಲ್ಲ ಸಮಾರಂಭ ಜಾತ್ರೆ ಊರ ಜಾತ್ರೆ ಇರ್ತವ ಅಂತ ಕಷ್ಟ ಓತನಿ ಹ ತಿಕ ಅಂದ್ರೆ ಒ ಕೆಲ್ಸಷ್ಟ್ ಸಮ್ುಮನೆ ಹೋಗಿಸ ಹೊರಕೊಂಡಂದರದ ಏನಿಲ್ಲ ರಾಟಿ
ತ ಅದ ರ ರೂಡಿ ಬತ್ತಂದ್ರೆ ಮತ್ತ ಆ ಕಡೆ ಆಗ್ತಾವ ಕೆಲ್ಸ
ಮತ್ತತ್ ಆ ಕಡೆ ಕನಾದ ಬರ ಎಂಜಾಯ್ಮೆಂಟ್ ಮಾಡತೆ ಅತ್ತ ಸುದ್ದು
ಈಗ ಬಿ ಬಿಡ್ಬೇಕ ಈಗ ಈಗ ಏನಾದ ಎಂದೇ ಮಾಡ್ಬನ್ ಏನೋ ನೋಡ್ರ ಆದ್ಮೇಲೆ ಎ ಮಾಡ್ ಎಲ್ಲ ಇು ತೂರ್ಬೇಕ ಆರಾಮ ಏನಾಗುತ್ತೆ ಬರರಿ
ಹ್ಮ್ ಅಕಡೆ ಅಕಡೆ ನೌಗರಿ ಅಲ್ ಮಲ್ ಅಷ್ಟ ಎಂಜಾಯ್ಮೆಂಟ್ ಮಾಡಡ
ಹಾ ನಾವ್ ಕರಿ ಅಲ್್ಮಾಲ ಏನನ್ ಮಾಡಿದ್ರರು ನಡೀತದ್ ನಾವವು
ಹ್ಮ ಯಾರು ಕೇಳಲ್ಲ
ಹ್ಮ ಯಾರ್ಕ ಆರಾಮ ಇಡ್ತವೆ
ಹ್ಮ ನಿಂದೆಂಗ ನಡ್ದಣ್ಣ ನಿಂದ ನಡ್ದ ಕೆಲ್ಸ
ಅ ಏನ್ ಇಲ್ ನೋಡಪಾ ಅದೇ ನಂದನ್ ಸ್ಟಡಿ ನಡ್ದ ಹಗೆ ಪಾರ್ಟ್ ಟೈಮ್ ಜಾಬ್ ನಡ್ದ ಏನೊಂದ ಸ್ವಲ್ಪ ಮಾಡ್ಕೊಬೇಕ
ಹ್ಮ್ ನೀ ಪಾರ್ಟ್ ಟೈಮ್ ಜಾಬ್ ಕೆಲಸ ಮಾಡಕೊಂದ ಸ್ವಲ್ಪ ಚಲ ಚಲೋ ಮಾಡಿದ್ದೀಗ ನಾಾವ ಏನಲ್ಲ ನೋಡಿ ಬರಿ ಅಷ್ಟೇ ಮನೆಯವರು ಕಳಿಸಿದಾರೆ ಅದೇ ಅದೇ ಸ್ವಲ್ ಬಳಸೋದ ಅದದು ಬಿಟ್ರೆ ಮತ್ತೆಓದದೆ
ಮತ್ತದ ಬ ಮನ್ಯಕ್ಕೆ ಹಗ್ಬೇಕ ಚಲೋಕಾಣಲ್ಪ ಏನಾದ್ ನಮ್ ಖರ್ಚ್ ನ್ವು ನೋಡ್ಕೋಬೇಕವಿ ಕಾಲೇಜ್ ಫೀಸ್ ಆದ ಅಂದ್ರೆ ನಮ್ಗ ಬರಕ್ಕೆ ಹಕ ಸ್ವಲ್ಪ ಬಸ್ಸಗ ಆದ ಅಂದ್ರ ರಕ್ಕಸ ಆರಾಮ್ ಇರ್ತ ಮತ್ತತ್ದ್ ಸಣ್ಣ ಪುಟಕ್ ಮನ್ಯ ಕಕಂತ ಕೇಳ್ಕಂತ ಚಲೋ ಕಾಣಲ್ಲೋದು ಅಪ್ಪ ಇಷ್ಟಾಕ ಅಪ್ಪ ಇಷ್ಟಾಕ ಅಂತ ಹೇಳಿ ಹ ಚಲೋ ಕಣ ಜನ ಮ ಕೆ ಪ ತರ ತಲಸಣ ಆಷ
ಹಾ ಅದೇನ್ ಸ ಕಾಣದು ಬಿೂಡ ಆಯ್ತ ತೊಗಳಣ ಸರ್ ನೀ ಆಮೇಲೆಫೋನ ನಾನು
ಹ್ಮ್ ಸರಿ ಸರಿಪ್ಪ